ನಮಸ್ತೆ ಹೇಳೇಿದಿಾ
ಚೆನ್ನಾಗಿದ್ದೀನಿ ನೀನ್ ಹೇಗಿದ್ದೀಯಾ
ಏನು ಇಲ್ಲ ಸುಮ್ಮನೆ ಕುೂತ್ಕೊಂಡಿದ್ದೆ ಆಚೆ ಕಡೆ. ಹ್ಮ್.
ಊಟ.
ಊಟ ಮಾಡದೇ ನೀನ್ ಮಾಡದಾ.
ಹ್ಮ್ ಆಯ್ತು
ನಾನು ಚಪಾತಿ ಅನ್ನ ಸಾರು.
ಹಾಗೆ ನಿಮ್ಮ ವಸತಿ ನಿಲಯದಲ್ಲಿ ಏನು ತುಂಬಾ. ಚೆನ್ನಾಗಿ ಮಾಡ್ದಂಗಿದ್ದಾರೆ ಇವತ್ತು. ತುಂಬಾ ದಿವ್ಸಗಳ ನಂತರ.
ಆ ಚಪಾತಿ ತಿನ್ನೋದಕ್ಕಿಂತ ಬಿಡೋದೆ ಬೆ ಬೆಶ್ ಅನ್ಸ ಮೇಲ್ ಅನ್ಸುತ್ತೆ.
ಹಾಗೆ ಏನು ಹಪ್ಳಾ ತರ ಮಾಡಿದ್ರಾ.
ಹ್ಮ್ ಹಪ್ಳ ತರ ಮಾಡಿದ್ರು.
ಅದ ಯಾವಾನ ಅಲ್ಲ ಬೇಡ ಬೇಡ ಬೇಡ
ಅದು ಈ ಹಪ್ಳನು ಅಲ್ಲ ಫುಲ್ ಆಗಿ. ಈ ಕಡೆ ಚಪಾತಿನೂ ಅಲ್ಲ ಹಂಗಿರುತ್ತೆ.
ಹಾಗೆ.
ಹ್ಮ್.
ನಮ್ಮ ಮನೇಲಿ ಹಪ್ಳ ಎಲ್ಲಾ ಹಬ್ಬ ಇದ್ದಾಗೆ ಮಾಡೋದು ಇಲ್ಲಿ ದಿನ ಮಾಡ್ತಾರೆ.
ಹಾಗೆ ಹ್ಮ್.
ನೀವು ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ನಂಗೆ ಕೇಳಿಸತಾ ಇಲ್ಲ.
ಅಂದ್ರೆ ರಾತ್ರಿ ಆಗಿದ ಅಲ್ಲಾ.
ಹಾ.
ಅದಕ್ಕೆ ಸ್ವಲ್ಪ ಮೇಲ್ಲ ಧ್ವನಿಯಿಂದ ಮಾತಾಡ್ತಾ ಇದ್ದೀನಿ ಮನೆಯಲ್ಲಿ.
ಹಾ ಹ್ಮ್ ಸರಿ ಸರಿ.
ಕೆೇಳಸತಿಲ್ವಾ ಇವಾಗ.
ಕೇಳಿಸ್ತಿದೆ ಸ್ವಲ್ಪ ನಿಧಾನವಾಗಿ ಕೇಳಿಸ್ತಿದೆ ಅಷ್ಟೆ.
ಇವಾಗ ಕೇಳಸ್ತಾ ಇದ್ಯ ಸ್ವಲ್ಪ ಜೋರಾಗಿ.
ಹಾ ಇವಾಗ ಓಕೆ.
ಹ್ಮ ಮತ್ತ ಹೌದು ಹಬ್ಬ ಅಂದ್ರೆ ಒಂದು ನ್ಯಾಪಕ್ ಬಂತು ನಿಮಗೆ ಹಬ್ಬಗಳು ಇಷ್ಟಾನಾ.
ಹೌದು ನಂಗೆ ಹಬ್ಬಗಳಂದ್ರೆ ತುಂಬಾ ಇಷ ನಮ್ಗ ಹಬ್ಬ ಹಬ್ಬಗಳ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರ್ತೀನಿ.
ಹಾಗೆ ಯಾವ ಹಬ್ಬ ತುಂಬಾ ಇಷ್ಟ ನನಗೆ ಆಗಿದ್ದರೆ.
ಹ್ಮ್ ನಂಗೆ ದೀಪಾವಳಿ ತುಂಬಾ ಇಷ್ಟ ನಿಮ್ಗೆ.
ನನಗೆ ಸಂಕ್ರಾಂತಿ ತುಂಬ ಸಂಕ್ರಾಂತಿ. ಕ್ಕಿಂತ ಯುಗಾದಿ ತುಂಬ ಇಷ್ಟ ನಂಗೆ ಸಂಕ್ರಾಂತಿನೂ ಇಷ್ಟ ಯುಗಾದಿನು ಎರಡು ಇಷ್ಟ.
ಹ್ಮ್ ನಿಮ್ಗಗೊತ್ತ ಹಬ್ಬಗಳನ್ನ ಯಾಕ ಆಚರಿಸ್ತಾರೆ ಅಂತ.
ಹ ಅದು ಸಂತೋಷ ಮತ್ತು ಸಾಪ್ರದಾಯ ಕಾಪಾಡಲು
ಹ್ಮ್
ಮತ್ತೆ ನಮ್ಮ ಕುಟುಂಬದವರನ್ನೆಲ್ಲಾ ಒಂದ್ ಕಡೆ ಸೇಿದ್ವಿ
ಹ
ಅವರೊಂದಿಗೆ ನಾವು ಆ ಸಮಯ ಖುಷಿಯಾಗಿ ಕಾಲವನ್ನು ನಡೆಸಲೇನು
ಹ್ಮ್
ಹಾ
ನೀವು ಹಬ್ಬದ ದಿನ ಏನ್ ಮಾಡ್ತೀರಾ
ಹಹ ಬೆಳಗ್ಕ್ಕೆ ಬೇಗ ಎದುೊಳ್ತೀನಿ
ಹ್ಮ್
ಆಮೇಲೆ ನಮ್ಮ ಮನೆಯಲ್ಲಿ ಸ್ವಲ್ಪ ಈ ಏನು ಹ್ಮ ಟ್ಯಾಂಕು
ಹ್ಮ್
ನ ನಂತರ ಮನೆಯ ಮೇಲಗಡೆ ಎಲ್ಲ ಪಾತ್ರೆ ಇರುತ್ತೆ ಮೇಲಗಡೆಗೆಲ್ಲ ನಮ್ಮಮ್ಮ
ಹ್ಮ್
ನಂತರ ನಮ್ಮ್ ಚಿಕ್ಕಮ್ಮ ಅವರೆಲ್ಲಾ ಬಂದಿರ್ತಾರೆ
ಹ್ಮ್
ನಂತರ ನಮ್ಮ ಅತ್ತೆ ಅತ್ತೆ ಮಗಳು ಅವರೆಲ್ಲಾ ಬಂದಿರ್ತಾರೆ
ಹ್ಮ್
ಮನೆಗೆ ನಮ್ಮ ಅವ ಎಲ್ಲಾ ಬಂದಿರ್ತಾರೆ ಅವ್ರ ಅವ್ರನೆೆಲ್ಲಾ ಕೆಲ್ಸ ಮಾಡುವ ಅಂತ ಹೇಳಕ್ ಆಗಲ್ಲಲ್ಲ ನಮಮ್ಮ ಮನೆಗ್ ಬಂದಿರೋದು ಅವರು ಅದಕ್ಕೆ ನಮ್ಮನೆ ನಾ್ ಸ್ವಚ್ಛತೆ ಮಾಡ್ಬೇಕು ಅಂತ
ಹ ಹ್ಮ್
ಬೆಳಗ್ಗೆೇನೆ ನಾಳೆ ಹಬ್ಬ ಅಂದ್ರೆ ಒಂದ್ ಎರಡು ದಿನ ಮುಂಚೆಾನೆ ಬೆಳಗ್ಗಿನ ಬೇಗ ಎದ್ದು ಮನೆ ಮೇಲೆ ಏನೇನು ಪಾತ್ರೆ ಇದೆಯೋ ಅದನ್ನೆಲ್ಲಾ ತೆಗತೀರಿ ಇವಾಗ ಏನೇನ್ ಪಾತ್ರೆ ಇದೆಯೋ ಎಲ್ಲಾ ತೆಗತಿೀರಿ ಎಲ್ಲಾ ತೊಳಿತೀರಿ ನಮ್ಮ ಅಮ್ಮ ಒಂದ ಹಾಗಗೆ ನಾನು ನಮ್ ತಮ್ಮ ನಮ್ಮಮ್ಮ
ಹ್ಮ್
ನಾವೆಲ್ಲಾ ಒಟ್ಟಿಗೆ ಸೇರ್ಕೊಂಡು ಆ ಪಾತ್ರೆ ಎಲ್ಲ ತುಳಿತೀರಿ
ಹ್ಮ್
ನಮ್ಮಮ್ಮಗೆ ಹೆಣು ಮಕ್ಳು ಯಾರು ಇಲ್ಲ
ಹಾ
ನಾವ್ ಗಂಡ ಮಕ್ಳಾಗ ನಾವ್ ಮಾಡ್ತಿೀರಿ
ಹ್ಮ್ ಹ್ಮ್
ನಿಜವಾಗ್ಲೂ ತೊಳೀಿತೀರಿ
ಹಾ ಹ್ಮ್ ಸರಿ
ಹ್ಮ್ ನೀವ್ ಆಮೇಲೆ ನಂಬಲ್ವೇನೋ ಹೇಳ್ತಾ ಇದ್ದೀನಿ
ಇಲ್ಲ ಇಲ್ಲ
ಹ್ಮ್
ಹ
ಹ ಪಾತ್ರೆ ಎಲ್ಲ ತೊಳೆದು
ಹ್ಮ್
ನಂತರ ಮೇಲಗಡೆ ಎಲ್ಲಾ ಕಸ ಎಲ್ಲ ತೆಗೆದು
ಹ್ಮ್
ಈ ಏನು ಈ ಗೂಡೆಲ್ಲಾ ಇರುತ್ತೆ.
ಹ್ಮ್.
ಆ ಗೂಡೆಲ್ಲಾ ತೆಗದು.
ಹ್ಮ್.
ಒಂತರ ಫ್ಯಾನ್ ಎಲ್ಲ ಎಲ್ಲ ಎಲ್ಲ ಒಂದು ಚೂರು ಬಿಡ್ದಿರಾ. ಆಮೇಲೆ ಬಟ್ಟೆಗಳು ಎಲ್ಲಾ ಎಲ್ಲಾ ತೆಗೆದುಬಿಟ್ಟು ಅದೆಲ್ಲಾ ಒರ್ಸ್. ಒಣಗಿದ ನಂತರ ಬಟ್ಟೆಗಳನೆೆಲ್ಲಾ. ಮತ್ತೆ ಹಾಕ್ತಿರಿ. ಇವಾಗ ಏನೇನ್ ಇದೆಯೋ ನಮ್ಮ ನಾನು ಮಲ್ಕೊತೀನಲ್ಲಾ ಬೆಡ್ ಮೇಲೆ
ಹ್ಮ್.
ಹ ಇದಾಕಿ ಏನು ಒಂದ ಜಮಕ್ ಹಾಕಿದೀನಿ.
ಹ್ಮ್.
ಅದನ್ನ ತೆಗೆದು ಒಗ್ಯಾಕಾಕದು.
ಹಾ.
ತಲೆ ದಿಂಬಗೆ ಮೇಲೆಗಡೆ ಇದು ಏನದ.
ಹ ಅದು ಇದು ಕ ಅದ್ರದ್ದ ಹ್ಮ್ ಅದ್ರ ಮೇಲೆ ಹಾಕಿರೋದು.
ಹ ದಿಂಬು ಅದನ್ನು ಒಗಿಯಕ.
ಹಾ.
ಹ ಆತರ. ಆಮೇಲೆ ನಾನು ಓದೋದಕ್ಕೆ ಅಂತ ಒಂದು. ನನ್ನ ಕಟ್ಟಡಿ ಇದೆಯಲ್ಲಾ ನನ್ನ ಕೊಠಡಿ ಎಲ್ಲಾ ಶುದ್ಧ ಮಾಡ್ಕೊತೀನಿ. ನಾನು ಓದುವ ಜಾಗ ಅಲ್ಲೆಲ್ಲಾ ಏನೇನು ಪುಸ್ತಕಗ ಎಲ್ಲ ತೆಗೆದು ಒರ್ಸಿ ಆ ಜಾಗದ ಹತ್ತೀರ ಮತ್ತ ಪುಸ್ತಕ ಒಣಗಿದ ನಂತರ ಪುಸ್ತಕಗಳನ್ನೆಲ್ಲ ಇಡೋದು.
ಹ್ಮ್.
ಮನೆಯನೆೆಲ್ಲಾ ಶುದ್ಧ ಮಾಡುವುದು.
ಹ್ಮ್.
ಶುದ್ಧ ಮಾಡಿ.
ಹ್ಞೂ.
ಆ ಎರಡು ವರ್ಷದ ನಂತರ.
ಹ್ಮ್.
ಎಲ್ಲಾ ಸಾಮಾನುಗಳು ಎಲ್ಲಾ ಪಾತ್ರೆಗಳು ಆಮೇಲೆ ಏನೇನ್ ಇದೆಯೋ ನಮ್ಮ್ ಮನೆ ಎಲ್ಲ ಆ ಮದ್ಯಕ್ಕೆ ಸೇರಿಸಬಿಟ್ಟಿ.
ಹಾ.
ಹೊಸದಾಗಿ ಬಣ್ಣ ಬಳಿಸುವುದು.
ಹೌದಾ.
ಹ್ಮ್.
ಬಣ್ಣ ಬಳಸೋದು ಅಂದ್ರೆ.
ಬಣ್ಣ ಗೋಡೆಗೆಲ್ಲ.
ಓಕೆ ಮನೆಗಾ.
ಹ ಮನೆಗೆ ಅಂತ ಹೇಳ್ತಾರದು ಮನೆಗೆಲ್ಲ ಬಣ್ಣ ಬಳಸುದು ಅಂತ.
ಹ ಹಾ ಹಾ.
ಹ ಬಣ್ಣ ಹಾಕುವುದು.
ಹ್ಮ್
ಹ್ಮ್
ಹಾಗೆ ಹ್ಮ್ ನೀವು ಹಬ್ಬದಲ್ಲಿ ಪಾಲ್ಗೊಳ್ತೀರಾ ಅಂತ ಅರ್ಥ.
ಹೌದ ಹೌದು
ನನ್ ಕೆಲವೊಬ್ರು ಕೇಳಿದ್ದೆ ಮನೇಲಿ ಹಬ್ಬ ಅ ಬರೀ ಹೆಣ್ಮಕ್ಳೇ ಮಾಡ್ತಾರೆ ಬರೀ ಗಂಡ ಮಕ್ಳು ಊಟ ಮಾಡೋದಷ್ಟೇ ಅಂತ.
ಇಲ್ಲ ಇಲ್ಲ ನಮ್ಮ ಮನೆಯಲ್ಲಿ
ನಮ್ಮ ಅಮ್ಮ ಒಬ್ಬರೇ ಮಾಡ್ಬೇಕಂದ್ರೆ ಕಷ್ಟ ಅದಕ್ಕೆ ನಾವ್ ಮಾಡ್ತೀವಿ. ಆಮೇಲೆ ಈ ಬಾಳೆ ಎಲೆಗಳೆಲ್ಲ ತಗೋಬರದು. ಮಾರುಕಟ್ಟೆಗೆ ಹೋಗುವುದು,
ಹ್ಮ್
ಆ ನಂತರ ಎಲ್ಲಾರು ನಮ್ಮ ಕುಟುಂಬದವರೆಲ್ಲರೂ ಹೊಸ ಬ ಖರೀದಿ ಮಾಡಲು ಹೋಗೋದು.
ಹಾ
ಹ್ಮ್
ನಮ್ಮನೆಲಿ ಹೊಸ ಬಟ್ಟೆ ಎಲ್ಲ ಕ
ಕೇಳಿಸ್ತಿಲ್ಲ ನಿಮ್ಮ ಧ್ವನಿ ಕೇಳಿಸ್ತಿಲ್ಲ.
ಇವಾಗ
ಹಾ ಇವಗಕೇ
ನಮ್ಮ್ ಮನೇಲ್ಲೂ ಹೊಸ ಬಟ್ಟೆ ಎಲ್ಲಾ ತಗೊಂಡ್ ಬರ್ತೀವಿ ಎಂದೆ.
ಕೇಳಿಸ್ತಿದೆೇನಾ.
ಹೂ ಕೇಳಿಸ್ತಿದೆ
ಮನೆಯಲ್ಲಿ ಸಿಹಿ ಮಾಡ್ತಾರಾ.
ಹ
ಮನೆಯಲ್ಲಿ ಸಿಹಿ ಮಾಡ್ತಾರಾ
ಹ್ಮ್ ಮಾಡ್ತಾರೆ ಸಿಹಿನೇ ಹಬ್ಬ ಅಂದ್ರನೆ ಸಿಹಿ ಅಲ್ವಾ.
ಹೌದು ಹೌದು
ಹ್ಮ್ ನಮ್ಮ ಹಬ್ಬಗಳಲ್ಲಿ ಸೀಹಿ ಮಾಡ್ತಾರೆ.
ಹ್ಮ್
ಅರೆ
ಹ್ಮ್
ಮತ್ತೆ ನಾವು ಅದೇ ಮಾವಿನ ಎಲೆ. ಬೇವಿನ ಸೊಪ್ಪು ಇವೆಲ್ಲಾ ಕಿತ್ಕೊಂಡ್ ಬಂದ ತೋರಣ ಕಟ್ಟುವುದು.
ಹೌದು ಹೌದು
ಹ್ಮ್ ಇವೆಲ್ಲಾ ಮಾಡ್ತೀವಿ.
ಹಾ
ನಂತರ ಆಹ್ ದೇವ್ರ ಮನೆ ಇದೆ ನಮ್ಮ್ ಮನೆಯಲ್ಲಿ.
ಹ್ಮ್
ದೇವರ ಮನೆಯಲ್ಲಿ ಎಲ್ಲಾ ಜೋಡ್ಸರ್ತಾರಲ್ಲ.
ಹ್ಮ್
ಅ ಹ ಏನೋ ಚಿಕ್ ಚಿಕ್ ದೇವರುಗಳೆಲ್ಲಾ ಐತೆ ದೊಡ್ ದೊಡ್ ದೇವ್ರ ಫೋ ಅದನ್ನೆಲ್ಲಾ ಎತ್ತಿ ನಮ್ಮಮ್ಮ ಹೊರೆಸ್ತಾರೆ.
ಹಾ
ಒರ್ಸಿ ಬಟ್ ಇಡ್ತಾರೆ ನಾನ ಅಲ್ಲೆಲ್ಲಾ ಒಂದ್ ಬಟ್ಟೆ ಎತ್ಕೊಂಡು ಕಸ ಎಲ್ಲ ತೆಗೆದು ಎಲ್ಲ ಒಂದು ಕಡೆನು ಒಂದು ಚೂರು ಬಿಡಿದಿರ ಕಸ ಎಲ್ಲ ತೆಗದು ಮತ್ತೆ ಆವ್ ಆ ಹ ಒಣಗಿರೋ ಬಟ್ಟೆನ ಸೈಡ್ಗ ಹಾಕಿ
ಆ ಹಸಿ ಬಟ್ಟೆ ಎತ್ಕೊಂಡು
ಹಾ
ಅದ್ರಿಂದ ಒರೆಸಿ ಮತ್ತೆ ಒಣಗಿರೋ ಬಟ್ಟೆಯಿಂದ ಒರಸ್ತೀನಿ.
ಹೌದಾ?
ಹೌದು ಒರಸಿ ದೇವರ ಇದೆಲ್ಲಾ ಇ ಟ್ಟಿ ಆಮೇಲೆ ದೇವ್ರ ಸಾಮನ್ ಇದು ದೀಪ ಹಚ್ಚೋದು ಗಂಟೆ ಹೊಡಿಯೋದು.
ಹ್ಮ ಹ್ಮ
ಆಮೇಲೆ ಈ ಕರ್ಪೂರ ಹಚ್ಚೋದಕ್ಕೆ ಪಾತ್ರೆ ಅದನ್ನೆಲ್ಲಾ ನಮ್ಮಮ್ಮ ತೊಳಿತಾರೆ.
ಹಾಗೆ
ಹ್ಮ ಹೌದು ಮತ್ತೆ ನಮ್ಮ ಮನೆಯಲ್ಲಿ ಹಬ್ಬಗಳು ಬಂದಾಗ ಮಾತ್ರ ಹೆಣ್ಮಕ್ಳು ಪೂಜೆ ಮಾಡೋದು. ಆಮೇಲೆ ಈ ನಾವು ಇವಾಗ ಏನು ಯುಗಾದಿಗೆಲ್ಲ
ಹ್ಮ
ಏನೋ ಗಾಡಿಗಳು ಪೂಜೆ ಮಾಡ್ತಿರಲ್ಲ ಅದೆಲ್ಲಾ ಗಂಡ್ ಮಕ್ಳು ಮಾಡ್ತಾರೆ.
ಹ್ಮ ಹ್ಮ
ಮನೆಗ್ ಪೂಜೆ ಮಾಡದು ಹೆಣ್ಮಕ್ಳು.
ಹಾ
ದಿನ ಪೂಜೆ ಮಾಡ್ತಾರಲ್ಲ ಎಲ್ಲ ನಮ್ಮ ಮನೆಯಲ್ಲಿ ದಿನ ಪೂಜೆ ಮಾಡ್ಬೇಕು ಅಂತ ಏನಾರು ಬಂದ್ರೆ
ಹ್ಮ
ಇಲ್ಲ ವಾರಕ್ಕೆ ಈ ಸೋಮವಾರ ಪೂಜೆ ಮಾಡುವುದು ನಂತರ ಗುರುವಾರ ಮತ್ತೆ ಶನಿವಾರ ಪೂಜೆ ಮಾಡದು ವಾರಕ್ ಮೂರ್ ದಿನ ಪೂಜೆ ಮಾಡೋದು ಇಲ್ಲ ವಾರ ಪೂರ್ತಿ ಏನಾರು ಪೂಜೆ ಮಾಡೋಂತ ಪರಿಸ್ಥಿತಿ ಬಂದ್ರೆ ಎಲ್ಲ ಹುಡುಗುರೇ ಮಾಡದು. ಹೆಣ್ಮಕ್ಳು ಮಾಡೊದಿಲ್ಲ ನಮ್ಮ ಮನೆಯಲ್ಲಿ
ಹೌದಾ
ಹೌದು
ನಮ್ ಮನೇಲಿ ದಿನ ನಮ್ ಅಜ್ಜಿನೇ ಮಾಡೋದು.
ಅದು ಗಂಡ್ ಮಕ್ಳಲ್ಲಿ ದೊಡ್ ಮಗ ಮಾಡಬೇಕು.
ಹ್ಮ ಹ್ಮ
ಮೊದಲ್ ನಾನು ವಾರಕ್ಕೆ ಮೂರ್ ದಿನ ಪೂಜೆ ಮಾಡ್ತಿದ್ದೆ ಸೋಮವಾರ ಗುರುವಾರ ಮತ್ತೆ ಶನಿವಾರ
ಹ್ಮ
ಹೌದು
ಇವಾಗ ಮಾಡ್ತೀರಾ
ಇವಾಗ್ ಮಾಡ್ತಿಲ್ಲ
ಹ್ಮ
ಇವಾಗ ಸ್ವಲ್ಪ ಮಾಡ್ತಿಲ್ಲ ಬೇರೆ ಮನೆಗೆ ನಾವು ಹೋದ ಮೇ ಹೋದ ನಂತರ ಮಾಡ್ತೀರಿ.
ಹಂಗೆ
ಹೌದು
ಹ್ಮ
ಮತ್ತೆ ಹಬ್ಬಗಳ ಬಗ್ಗೆ ಮಾತನಾಡಿ ನನಗೆ ತುಂಬಾ ಸಂತೋಷವಾಯಿತು.
ನಂಗೂ ಕೂಡ ತುಂಬಾ ಸಂತೋಷವಾಯ್ತು.
ಧನ್ಯವಾದ.
ನಿಮಗೂ ಧನ್ಯವಾದಗಳು.